ಏನ್ ಮಾಡಾಕತೀರಿ
ಆರಾಮ್ರೀ
ಹಾ ನೀವ್ರೀ
ಹ ನಾವ್ ಆರಂ
ಏನ್ರೀ
ಹಾ ಹಾಸ್ಪೆಟ್ಲ್ ಆದ್ರಿ ಬರ್ತಿರೆನ್ರೀ ಏನ್ರೀ
ನೇಮ್ ನೇಮು
ರಮ್ಯಾ ಆದ್ರಿ ನಿಮ್ ನೆಮ್ರೀ
ಹೆಸ್ರ್ ಹೆಸ್ರೆನದರಿ.
ಅದೇ ರೀ ರಮ್ಯಾ ರೀ.
ರಮ್ಯಾ ನಾ
ನಿಮ್ಮ ಹೆಸ್ರಿ
ಬೇರೆ
ಏನ್ರಿ
ದಿವ್ಯಾ ದಿವ್ಯಾ
ದಿವ್ಯಾ ನೀವೇನ್ ಮಾಡ್ತೀರಿ.
ನಾನು ಅಂಗಡಿಯ ಬರೀ ನಮ ಬಂದ ಕೊಡ್ತಿನ್ ರೀ.
ಏನ್ರೀ
ಅಂಗಡಿ ಅದ್ರ ಕಿರಾಣಿ ಅಲ್ಲಿ ಅಂಗಡಿಯಗ್ ಕುಂತಿನ್ರಿ.
ಹೌದ್ರಿ ನಿಮ್ಗೆ ನ್ರೆ ನಾನು ಮನೆಗ್ ಕುಂದಿ ತಿನ್ರಿ ಒಂದೊಂದ್ಸತಿ ಹಾಸ್ ಹಸ್ಪಿಟಲ್ ಡ್ಯೂಟಿಗೆ ಹತೀನಲ್ಲಂದ್ರೋಗ. ಹಲೋ
ಹ್ಮ
ಹಲೋ ದಿವ್ಯಾ ಅವ್ರೇ. ಹಲೋ
ಹೇಳಿ
ದಿವ್ಯ ಅವ್ರೆ ಎಲ್ಲಿದ್ದೀರಾ.
ಹೇಳ್ರಿ ಹೇಳ್ರಿ
ಮತ್ತೆ ಏನಾರು ಹೇಳ್ರಿ. ಹಾ ಹಲೋ ಕೇಳ್ತದ್ರಿ.
ಹ್ಮ್
ಏನಾರ ಹೇಳ್ರಿ.
ಹೇಳ್ರಿ ಮತ್ತೇನು
ಮತ್ತೇನಿಲ್ಲಾ ರಿ.
ಏನ್ ಮಾಡ್ಲತ್ತರಿ ಪ್ರೆಸೆಂಟ್.
ಪ್ರೆಸೆಂಟ್ ನಿಮ್ ಜೊತೆ ಮಾತಾಡ್ಕೋದಕೊತ ಕುಂತಿಂಡ್ರಿ.
ಇಲ್ರಿ ಕೆಲಸ್ಸ್ ಮಾಡ್ಲಾಕತೀನ್ರಿ ‌.
ಏಂಡ್ರಿ
ಪ್ರಜೆಂಟ್ ಕೆಲಸ್ಸ ಏನ್ ಮಾಡ್ಲತಿರಿ.
ಕರೆಕ್ಟ್ ಕೇಳಲಾಗಿದ್ರಿ ನಿಮ್ ವಾಯ್ಸ್.
ಪ್ರೆಸೆಂಟ್ ಕೆಲ್ಸ ಏನ್ ಮಾಡ್ತೀರಿ.
ಪ್ರೆಸೆಂಟ್ ಏನ್ ಮಾಡಲ್ಲ ರಿ. ಕಾಲೇಜ್ಗೆ ಹೋಗ್ತೀನ್ ಡ್ರಿ ಬರ್ತನ್ ಡ್ರಿ ಹಾಸ್ಪೆಟಲ್ ಡ್ರಿ ಓತನ್ ಡ್ರಿ ಅಷ್ಟಕ್ ಅಷ್ಟು.
ಹ್ಮ ಹ್ಮ್
ಹ್ಮ್
ನೀವು ಊರ್ ಯಾವ್ದ್ ರೀ.
ನಮ್ ಊರ್ರಿ ಸಿಂದಗಿ ಹಾದ್ರಿ ನಿಮ್ಮ್ ಊರ್ರಿ.
ಯಾವ್ದು
ನಿಮ್ಮ ಊರ್ರಿ
ನಿಮ್ದು ಯಾವ್ದಾದ್ರಿ
ಸಿಂದಗಿ ರಿ ಸಿಂದಗಿ ಬಿಜಾಪುರ್ ಸೈಡ್.
ಹಾ ಹಾ ಹಾ ಹಾ
ಹಾ ನಿಮ್ದರಿ
ಗದಗ್ರಿ
ಯಾವದ್ರಿ
ಗದಗ್
ಗದಗ ಹ
ಹ್ಮ್
ಹ್ಮ ನಿಮ್ದ ಇದು ಕಿರಣ್ ಸ್ಟೋರ್ ಹೆಸ್ರು ಏನರ್ ಹಾದ ಏನ್ರೀ ಕಿರಣ್ ಅಂಗಡಿ ಹೆಸ್ರು
ಹ್ಮ ಹಾದ್ರಿ
ಏನಾದ್ರಿ ಭಾಗ್ಯಶ್ರೀ ಅದೇನ್
ಇಲ್ಲ ರೀ
ಮತ್ತೆ
ಅದ್ಯಾಕ ಇರ್ತದ್ರಿ
ಭಾಗ್ಯೇಶ್ರೀ ಕಿರಣ್ ಅಂಗಡಿ ಅಂತ ಅದೇನ್ರೀ
ಏನ್ ನೋಡಿರ ಏನ
ನಾವ್ ಅವತ್ ಬಂದಿದ್ವಿರಿ ನೋಡಿದ್ವಿರಿ ನಿಮ್ಗ ಅದಕ್ಕೆ
ಅದ ನಮ್ದಲ್ಲರಿ ಯಾರ್ದು ನೀವ ನೋಡಿ ನಮ್ದ ಅಂದ್ರ ಹೆಂಗ್ರಿ
ಹೌದ್ರಿ ಮತ್ತೆ ನಿವ ಫ್ರೆಂಡ್ಸ್ ಯಾರ ಕಾಲ್ ಮಾಡ್ತಾರ ಏನ್ೀ
ಹ್ಮ ಮಾಡಡ್ತಾರೀ ಒಮ್ಮೆ ಕಾ್ರಿ ಬದ್ಯ ಅಂತೇಳಿ
ಹಾ ಹೌದ್ರಿ
ಯಾಕನ್ ಕೆಲ್ಸ ಆಗದ ಅಷ್ಟೇ ಮಾಡ್ತಾ್ರಿ
ಹಂಗೇಏನ್ಿಲ್ಲರಿೀ ನೀವಕನ್ ಬಗ್ಗೆ ತಪ್ಪು ತಿಳ್ಕೊಂಡಿರಿ
ಹೆಂಗ ಗತ್ರಿ
ಅಕ ನಲ್ ಫ್ರೆಂಡ್ ಆಡ್ರಿ ಅದಕ್ಕೆ
ನೀವ ಯಾರೀ ನಮ್ಮತ್ರ ರಿ ನಿಮನ್ ಫ್ರೆಂಡಕ್ಕೆ
ಅಕಿ ನಾನು ಸ್ಕೂಲ್ ಫ್ರೆಂಡ್ ಇವ್ರಿ ನಿಮ್ ಗೊತ್ತಿಲ್ಲಾ ಬಿೇಡ್ರಿ ಆಕೆ ನಂಬರ್ ಕೊಟ್ಟಡಿ ನಿಮ ಜೊತೆ ಮಾತಾಡ ಅಂತಂದ
ಎ ತ
ಹ್ಮ್
ಎಲ್ಲಿುವದರಿ
ನಾವ್ರೀ ಬಸವೇಶ್ವರ ಕಾಲೇಜ್ ಬಸವೇಶ್ವರ ಸ್ಕೂಲ್ ರೀ
ತಗೋಳದ್ರಿ
ಹಾ ರೀ ಬಸವೇಶ್ವರ್ ಸ್ಕೂಲ್ ರೀ
ಮತ್ತೆ ಬಸವೇಶ್ವರ ಒಳಗೆ ಚ ಅದಗೊಳಗ ಎಲ್ಲಾ ಇಂಗ್ಲಿೀಷ್ ಮೀಡಿಯಂ್ ಅವ್ರಿ
ಫಸ್ಟ್ ಈಗ ಒಂದ್ ವರ್ಷ ಎರಡ್ ವರ್ಷ ನಾವ್ ಕನ್ನಡ ಮೀಡಿಯಂ ಕಲ್ತವ್ರಿ
ಹ ಕನ್ನಡ ಮೀಡಿಯಂ ಸ್ಕೂಲ್ ಇಲ್ಲ ಅಕ್ಕ ಮ್ರ
ಎನ್
ಇಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಇಲ್ಲ್ಲರಿ ಅದಕ್ಕೆ ಕೇಳದರಿ
ಅದ
ಆ ಸಣ್ಣಕ್ಕ ಇದ್ದಾಗ ಇದ್ರರು ಇದ್ದುವ ಅನ್ರು ಯಾರಿ ಬ ನೀ ಹೇಳತೀರಲ್ಲ ಬಾಕರ
ಮತ್ತೆ ರ
ನೀರ ಮತ್ತ
ಮತ್ತೆಲ್ಲ ಹೇಳೇಿ
ಆ ಕಡೆ ಏನ್ ಪ್ಲೇಸಸ್ ನೋಡೋ ಅಂತಾವ ಯಾವೀ
ಇಲ್ಲಿರಿ ಬಿಜಾ ನಮ ಬಿಜಾಪುರ್ ಸೈಡ್ ಗೋಲ್ ಗುಮನ್ಸದ್ರಿ
ನೋಡನ್ರಿ ನಾನನ್ ಅ್ ಒಂದ್ಸಲ ಕೂಗಿದ್ರೆ ಏಡ್ ಸಲಕ್ ಕೂಗ್ತದನ್ರಿ
ನಿಮ್ ಸೇಡ್ ಯಾವ್ದಾದ್ರಿ
ನಾಗ್ ಬಿಜಾಪುರ್ ನೋಡನ್ರಿ ಗೋಲ್ಗುಂಬತ್್ರಿ
ಮದಕ್ಕ ಒಳಗೆ ಯಾವ್ದಾದ್ರಿ
ಹಗಳ ಮಾವರಿ
ಯಾವದಾದ್ರಿ,
ಹಾ ರೀ,
ಟೆಂಪಲ್,
ಯಾವ ಟೆಂಪಲ್ ರೀ,
ಹಲೋ,
ಹ್ಮ,
ಜೋರ್ ಮಾತಾಡ್ತರಿ ಕೇಳಲ ಆಗ್ಯಾದ್,
ಹೌದ್ರಿ ಈಗ್ರಿ ಕೇಳ್ತದ್ರಿ.
ಹಾ ಇಷ್ಟು ಮಾತಾಡ್ರ ಕೇಳ್ತಿದ್ರಿ, ಯಾಕಂದ್ರ ಸೌಂಡ್ ಬರಲ್ಲ ಕಟ್ಕಟ್ ಬರಾಕತ್, ದ್ರಿ
ಮತ್ತೇರಿ,
ಹೇಳಿದ್ರಲ್ಲ ಯಾವಾವ್ ಬ್ಯೂಟಿಫುಲ್ ಪ್ಲೇಸಸ್ ಆ ವಂತ ಹೇಳಿ,
ಹ್ಮ್ ಇವೇನಾರ ಇವತ್ತು ಊಟಕ್ಕ್ ಏನ್ ಮಾಡಿರಿ ಮನೇಗ.
ಗದಗ ಒಳ್ಗ ಬ್ಯೂಟಿಫುಲ್ ಪ್ಲೇಸ್ ಕೇಳಿದ್ರಲ್ರರಿ.
ಅಲ್ಲಾರೀ ನೀವ್ ಊಟಕ್ಕ ಏನ್ ಮಾಡಿರಿ ಇವತ್ತ.
ದಿವ್ಯ ಅವರೇ, ಚಪಾತಿ, ನಿನ್ ಫ್ರೆಂಡ್ ಭಾಗ್ಯ ಹಚ್ಚಿದ್ಲೇನ್ರರಿ ಫೋನ್,
ಇಲ್ಲ ರೀ ಅಚ್ಚಿಲ್ಲ ಹೇಳಿದ್ನಲ್ಲನ್ ಯಾವಾಗ ಆಕಿಗಿ
ನಮ್ಮ ಅವಶ್ಯಕತೆಗ್ ಬಳಸ್ಕೊಡ್ತ್ರ ನಮಗ.
ಆಮ್ಮ, ಬುಗ್ಗಿ, ಹಲೋ,
ಮತ್ತೇನು ಇಲ್ಲೇನ್ರಿ ಬಿಜಾಪುರ್ ಕಡೆ,
ಏನ್ರೀ, ಶಾಪುರದ್ಗ ರಿ,
ಜಪುರ್ದಾಗ ರೀ ಶಾಪುರ್ಧಗ ಯಾಕರಿ.
ಬಿಜಾಪುರದಾಗ ಒಂದ್ ಗುಡಿ ಆದ್ರಿ ಶಿವ ಅದೇನೋ ಅ ಶಿವಗಿರಿ ಅಂತಂದ್ರ ಒಂದ, ಆದ್ರಿ,
ಆಗ್ಬೋದ್ ನೋಡ್ರಿ ನೀವ್ ಅಲ್ಲಿ ಆಟ ಆಡಕ್ಕೆೆಲ್ಲ ಚಂದ ರಿ ಓಂದ್ಸತಿ ನಾವ್ ಅಲ್ಲೇ ಹೋಗಿದ್ವಿರಿ. ಬಿಜಾಪುರ್, ದ್ಗೆ ಬ ನನ್ ಬರ್ತಾಡೇ ದಿನಾನೇ ಹೋಗಿದ್ವಿರಿ ಅವತ್ತ, ನೋಡರಿ ಶಿವಗಿರಿ ಅಂತದಿ.
ಹ್ಮ್, ಹ್ಮ್
ಹ್ಮ್ ಹ್ಮ್ ದೊಡ್ಡ ಶಿವಮೂರ್ತಿ, ದಿಲ್ರಿ ಎಷ್ಟ್ ಫಿಟ್ ಆದ್ ಹೇಳೇರಿ ನೋಡಮ, ಎಷ್ಟ್ ಫಿಟ್ ಆದ್ ಹೇಳೇರಿ,
ಯಾದಂದ್ರೆ ಅಷ್ಟ್ ಕೇಳಿಲ್ಲಾ ನಾವ್ ಈ ಕಡೆ ಸೈಡ್ ಈ ಕಡೆ ಸೈಡ್ ಬರ್ತವಲ್ ಅಷ್ಟ್ ನೋಡಿಲ್ಲ ನಾವು.
ಹ್ಮ,
ಮತ್ತ್ ರಿ,
ಹಲೋ, ಹ
ಹೇಳಿ ಮತ್ತ ಸೈಲಿನ್ಟ್ ಹತೀರಲ್ಲ.
ಕಷ್ಟಡಗ್ಲ ಕತ್ತ ನೋಡ್ರಿ ಮನೆ ಹಲೋ ಕೇಳ್ತದ್ರಿ
ಹಲೋ ಹಾ ಹೇಳ್ರಿ
ಹಲೋ
ಹಾ ಹೇಳ್ರಿ.
ಕಸ
ಕೇಳಾಕತ್ತದ್ರಿ.
ಹಾ ಕೇಳಕ್ಕತ್ತದ.
ಹ
ಏನಿಲ್ಲ ರೀ ಕಸ ಹೊಡಲಕತ್ತೀನಿ ನೋಡ್ರಿ ನಿಮ್ದ್ರಿ.
ಲ್ಲ ಹುಡುಕ್ತರೇನ್ ಅಡಗೆಲ್ಲ ಬರ್ತಿರ್ಬೇಕಲ್ಲಾ.
ಬರ್ತದ್ರಿ ನಮ್ಮ್ ಮನೆಗ್ ನನ್ಗ್ ಹಚ್ಚಲ್ರಿ.
ಕಲ್ ಕ ಹ
ನಮ್ಮಕ್ಕರೇ ಮಾಡ್ತಾರ ಎಲ್ಲ.
ಹ್ಮ್
ಹ್ಮ್
ಇನ ಎಷ್ಟುತ್ತರ ಮಾತಾಡ್ಬೇಕು ಹಿಂಗೆ.
ಇಲ್ಲಿ ಕೇಳಂಗಿಲ್ರಿ ಅವು ಮೊದ್ಲೆೇ ನೋಡ್ಗಿದ್ರಿ ನೀ.
ಏನ್ರೀ.
ಇದೆಲ್ಲಾ ಕೇಳಂಗ ಇರಲ್ರಿ ಹಿಂಗ.
ಹೌದ್ರೀ.
ಹ
ನೀವೆಲ್ಲಾ ಕೆಲ್ಸ ಮಾಡಿರಿ ಏನ್ರಿ?
ನಾ ಏನ್ ಕೆಲಸನೇ ಮಾಡಲ್ಲ. ಏನು ಮಾಡಲ್ರಿನಾ?
ಮತ್ತ ಏನ್ ಮಾಡ್ತಿರಿ ಪೂಜೆಗ್ ಮಾಡಿ ಅಷ್ಟೇ ಕುಂದತ್ರಿ ಮುಂಜಾನೆ.
ಏನ್ರೀ. ಹ್ಮ
ನಿಮ್ಗಾರ ಹೇಳರೆ ಪೂಜೆ ಮಾಡಿನೀಂತ.
ಮತ್ ಮುಂಜಲೆದ್ದು ಹೆಣ್ಮಕ್ಳು ಏನ್ ಮಾಡ್ತಾರೆ ಪೂಜನೆ ಮಾಡ್ತಾರೆ ಅಲ್ರಿ ಅದಕ್ಕೆ ಹಂಗದದು.
ಎಲ್ಲಾರೂ ಮಾಡ್ತ್
ನಾ ಸುಮ್ ಗಸ್ ಮಾಡನ್ರಿ. ನಿವ್ ಜನ್ ಪೂಜೆ ಮಾಡಿದ್ರ ಏನ್ರೀ.
ದೇರಿ.
ಹ
ಹ
ಹೇಳ್ರಿ ಮತ್ತ.
ಏನ್ ಹೇಳ್ಬೇಕ್ರಿ.
ಎಲ್ಲಿಗೂ ಹೋಗಿಲ್ಲೇನ್ ಮತ್ತ.
ಎಲ್ಲಿಗೂ ಹೋಗಿಲ್ಲರಿ. ಹ್ಮ ಹ್ಮ್ ಹಾ ರ ಆಯ್ತು